ಹಾ ಬರ್ತೀವಿ
ಹ್ಮ್ ಊಟ ಹಾ ಬರ್ತಿದ್ದಿ ಊಟ ಆಯ್ತಾ
ಹ ಊಟ ಆಯ್ತು ನಿಮ್ದ ಆಾಯ್ತಾ
ಹ್ಮ ಆಯ್ತು ಏನ್ ಮಾಡಿದ್ರು ಊಟ
ನಾ ಉದ್ದ ಅಮ್ಮ ಸಾರ್ ತಿಂದಿ ನೀವೇನ್ ತಿಂದ್ರ
ನಾವು ಅದೇ ತಿಂದಿ ಆಲ್ ಅದೇ ಕೊಡ್ತೇ ಅಂದ್ರಿ ನಿಮ್ ಮುುದ್ದಿ
ಹಾ ಮುದ್ದೆನ್ನೆ ಕೊಡ್ತಾರೆ
ಹಾಸ್ಟೆಲ್ ಕೊಡ್ತಾರೆ
ಹ್ಮ್ ಹಾಸ್ಟೆಲ್ದಲ್ಲೂ ಮುದ್ದೆ ಕೊಡ್ತಾರೆ ಎರಡು ದಿನ ಮಾತ್ರ ಚಪಾತಿ ಕೊಡ್ತಾರೆ
ಹಾ ನಾ ಅಷ್ಟೆಲ್ಲ ಮುದ್ದೆ ಊಟ್ಟ ಅನ್ಕೊಂಡಿ ಮನಯಾಗ ಮುದ್ದೆ ಮಾಡಿರಾ
ಆ ಮನೇೆಯಲ್ಲಿ ಅಂದ್ರೆ ನನ್ ನಾವು ದೇವಸ್ಥಾನಕ್ಕೆ ಹೋಗದ್ವಲ್ಲ ಬಂದ್ ಲೇಟ್ ಆಯ್ತು ಮತ್ತೆ ನಾನನ್ ಅಸೈನ್ಮೆಂಟ್ ಎಲ್ಲ ಮಾಡ್ಕೊಂಡು ಕುೂತ್ಕೊಂಡೆ ನನ್ಗೆ ಹಾಸ್ಟೆ ಅಲ್ಲಿ ಏಳ ಗಂಟೆಗೆ ಊಟ ಕೊಡ್ತಾರೆ ನನ ಹ
ಕೆಷ್ಟಸದ ಅತಿರೆ
ಓದ್ತೀರ ಅಯ್ಯೋ ಏನು ಓದಲ್ಲ ಅದು ಮಾಡ್ಲೇಬೇಕು ಕು ದಿನ ಒನ್ ಒನ್ ಅವರ್ ಮಾಡ್ಲೇಬೇಕು
ಮತ್ತೆ ಏನ್ ಮಾಡ್ತೀರಾ ನೀವು ಓದೋದು್ ಬಿಟ್ರಿ ಇಷ್ಟ ಆದ್ರೆ ಆನ್ಲೈನ್ ಇಡ್ತ ಅಲ್ಲ ಈಗ ಓದ ಒಡಂಗಿಲ್ಲ ಅದ್ರಿಯಲ್ಲ ಮನೆಲ್ಲಿ ಏನ್ ಮಾಡ್ತೀರಾ ೀಾ ಅಂದ್ರೆ ಮನಿ ಕೆಲಸ ಮಾಡ್ತೀರಾ ಇಲ್ಲ ಇನ್ಸ್ಟಾಗ್ರಾಮ್ ತಗ್ರ ಇನ್ಸ್ಟಾಗ್ರಾಮ್ ನೋಡ್ತಾ ಇರ್ತೀರಾ
ಅಂದ್ರೆ ಈ ಬೆಳಿಗ್ಗೆಯದ ಹೊಳ್ತೇನಿ ಬೆಳಗ್ಗೆಯದ ಬಿಟ್ಟ ಸ್ವಲ್ಪ ಕೆಲ್ಸ ಮಾಡ್ತೀನಿ ಏನಾದ್ರು
ಫ್ರೆಶೂಪ್ ಆಗ್ದೆ ಕೆಲ್ಸ
ಅದ ಎಲ್ಲಾರು ಹಾಕ್ತಾರಪ್ಪ ಫ್ರೆಶ್ ಅಪ್ ಏನ ಅಲ್ಲಿ ಹಾ ಫ್ರೆಷ್ಪ್ ಆಗಿ
ಹೌ
ಕಾಫಿ ಅಂದ್ರೆ ಎದ್ದ ತಕ್ಷಣ ಕಾಫಿ ಏನಾದ್ರು ಕೊಡ್ತಾರ ಕಾಫಿ ಬಿಸ್ಕೆಟ ತಿಂದು ಮತ್ತೆ ಅಡ್ಗೆ ತಿಂಡಿಗೆ ತಿಂಡಿ ನಾನೇ ಮಾಡ್ತೀನಿ ಅನ್ನೊಂದ್ಸಲಿ ಇಲ್ಲಂದ್ರೆ ನಮ್ಮ ಅಮ್ಮ ಮಾಡ್ತಾರೆ ಎಲ್ ಅದಕ್ಕೆ ಏನಾದರು ಕಟ್ ಮಾಡ್ಕೊಡೋದು ಆಥರ ಮಾಡಿ ತಿಂಡಿ ಆದ್ಮೇಲೆ ಕುತ್ ಕಕೊಂಡ್ ಆ ತಿಂಡಿ ಎಲ್ಲಾ ಆಗತನಕ ಆರ್ ಕೇಳ್ತಿನಿ ಟಿವಿನಲ್ಲಿ
ಹೂ ಹೂ ಕನ್ನಡ ಸಾಂಗ ನಾ ಕನ್ನಡ ನೋಡ್ದೆ ಬಿಟ್ಟಿದೆ ಎಲ್ಲಾ ಹಿಂದಿನ ಮೂ ಪಣ್ಣ
ಹಿಂದಿ ಸಾಂಗು ಕ ಹಿಂದಿ ಹಾಡು ಕೇಳ್ತೀನಿ ಆದ್ರೆ ಹಿಂದಿ ಹಾಡು ಫೋನಲ್ಲಿ ಕೇಳ್ತೀನಿ ಟಿವಿಲಿ ಕೇಳಲ್ಲ ಟಿವಿಲಿ ಬೆಳಿಗ್ಗೆ ಎಂಟು ಗಂಟೆಗೆ ಉದಯ ಪಬ್ಲಿಕ್ ಮ್ಯೂಸಿಕ್ ಹಾಕ್ ಬಿಟ್ಬಿಡೋದು ಒಂದ್ರಲ್ಲಿ ಅಡ್ವರ್ಟೈಸ್ ಬಂದಾಗ ಇನ್ನೊಂದ ಚೇಂಜ್ ಮಾಡೋದ ಹಂಗೆ ಆಡ್ ಕೇಳ್ಕೊಂಡು ಒಂದ್ ಒಂಬತ್ತು ಒಂಬತ್ತುವರೆ ತನ ಟಿವಿಲ್ಲಿ ಹಾಡ್ ಕೇಳ್ತೀಿನಿ ತಿಂಡಿ ಆಗತನಕ
ಮಣಿ ಅಂತದ ಐತಿ ನಿಮ್ದು
ಮನೆ
ಎಂತ ಐತಿ ಇ ಸ್ಲ್ಾಬ್ ಹ
ಹ ಸೀಟ್ ಮನೆ ಸೀಟ್
ಸೀಟ್ ರೂಮ್ ಒಂದೇನಾ
ಇರಂ
ಅ ಸವಂದ ಮಣಿನ
ಹ ಸವಂತ
ಅಂದ್ರೆ ಈಗ ನೀವು ಗಂಡು ಮನಿ ಹೋದ್ರೆ ಅದ್ರ ಮಾಡ್ತಿರಿ ಅದ್ರನ್ನ ಮನಿನೇ
ಮಾಡಲ್ಲ ಯಾಕ್ ಮಾಡಲ್ಲ
ಮತ್ತೆ ನೀವು ನಿಮ್ಮ ಮಮ್ಮಿ ಕಟ್ಕೊಂಡ ಹೋಗ್ತೀರಲ್ ನೀವು ಮತ್ತ ಮನಿಯೊಳಗೆ ಯಾರ ಇಡ್ತಾರೆ
ಅಂದ್ರೆ ಪ್ಲಾನಗ್ ಬೇರೆನೆೇ ಇದೆ
ಹೌದಾ
ನೋಡೋಣ ಏನಾಗುತ್ತೆ ಆದ್ರೆ ಮಾರಂತುದಿಲ್ಲ ಯಾಕಂದ್ರೆ ನಮ್ಮಪ್ಪ ಅಂತ ಮಾ ನಮ್ಮಪ್ಪ ನಮ್ಗೆ ಅಂತ ಮಾಡಿರೋದ ಇದು ಇದು
ಹಾಗೆ.
ಹ ಅವ್ರ ನೆನ್ಪಿಗಾದ್ರೂ ಇರ್ಲೇಬೇಕಲ್ಲ ಮಾರದಂತೂ ಯಾವತ್ತು ಇಲ್ಲ. ಹ್ಮ್. ನ ಇದನ್ನೇ ಮನೇನ ಆಲ್ಟ್ರೇಷನ್ ಮಾಡಿ ಬಾಡಿಗೆ ಏನಾದ್ರು ಕೊಡೋಣ ಅಂತ ಅನ್ಕೊಂಡಿದ್ವಿ ಮ ಕೊಡಲ್ಲ ಏನಿಲ್ಲ
ಹಾ ಚಲೋ ಅಲ್ಲ ಬಾಡಿಗೆ ಕೊಟ್ರೆ
ಬಾಡಿಗೆ ದುಡ್ಡು ಬರುತ್ತೆ
ಹಾ
ನಮ ನಮ್ಮಪ್ಪ ಏನ್ ಮಾಡಿದ್ರ ಅಂದ್ರೆ ನಮ್ಗೆ ರಿಜಿಸ್ಟ್ರೇಷನ್ ಅರ್ಜೆಂಟ್ಲ್ಲಿ ಆಗೋಯತ ಅದಕ್ಕೆ ಅವಾಗ ಆ ಕ ಅರ್ಜೆಂಟ್ಲಿ ಮನೆ ಕಟ್ಬಿಟ್ರು ಸುಮ್ನೆ ಸೀಟ್ ಹಾಕಿ ಮೋ ಮಾಡಿದಿದ್ದಾರೆ ಅರೆ ಸೀಟ್ ಮಾತ್ರ ಹಾಕ್ಸಿದೆ ಎರಡ್ ವರ್ಷ ಬಿಟ್ಟಿ ಮಾಡೋಣ ಮೋರ್ಡ್ ಹಾಕಣ ಅಂತ ಅನ್ಕೊಂಡಿದ್ರು ದುಡ್ ಬಂದಾಗ. ಹ ಅದೇ ಏನಾಯ್ತು ಅದ ಹೆಲ್ತ್ ಇಶ್ಯೂಸ್ ಆಯ್ತು ಅದ್ರ ಮೇಲೆ ದುಡ್ಡೆ ಎಲ್ಲಾ ಖರ್ಚ ಆಯ್ತು. ಲಕ್ಷ ಲಕ್ಷ ಖರ್ಚಾಗಿ ಹ ಈ ಕೊನೆಂಗ ಆಯ್ತು, ನಾವೇನೋ ಅನ್ಕೊಂಡಿದೀವಿ ಅದೇನೋ ಆಯ್ತು ಹೆಂಗ ಮಾಡಕ್ ಯಾಗುತ್ತೆ ಅನ್ಕೊಂಡಿದ್ದೇನೂ ಆಗಲ್ಲ ಅಲ್ವಾ.
ನಿಮ ತಂದೆ ಸಣ್ಣ ಒಡದಾಗ್ ಬಿಟ್ಟು ಹೋದ್ರ ನಿಮ್ನ.
ಹ ನನ್ ಯೂಲ್ನೆ ಕ್ಲಾಸ್ ಇದ್ದೆ ಅವಾಗ.
ಹೌದಾ.
ಹ್ಮ್.
ನಿಮ್ನ ಅಷ್ಟೇ ಉಡ್ಸಲ್ ಮತ್ತೆ ಯಾರೋ ಅಣ್ಣ ತಮ್ಮ ಯಾರು ಉಡ್ಸಲ್ ಅಟ್ಟಡಕೆ ನಿಮ್ ಜೊತಿ. ಹ. ಹಂಗೆ ನಮ್ಮನೇಲಿ ನಾಲ್ಕು ಮಂದಿ ಇದೇವಪ್ಪ ನವಗಲ್. ಒಬ್ ನಿಲ್ಲ ಅ ಇಲ್ಲಾ ಅಂದ್ರೆ ನಮ್ ಅಣ್ಣ ಇರ್ತನೆಪ ಮನ್ಯಾಗೆ, ಟೆನ್ಶನ್ . ಅದಿಕೆ ನನ್ ಬಿಡ್ಬ ಬಿಟ್ಟಾರ ಪ ಏನ ಮಾಡ್ಕೊಂಡ್ ಹೋಗತೀನಿ. ನಮ್ಮ್ ಮನೆ ಎಷ್ಟ್ ಚಿಕ್ ಎಷ್ಟ್ ಚಿಕ್ ಇರ್ತಾವೆ, ಹಾ ಅವಂದ ಡಿಗ್ರಿ ಫೈನಲ್ ಐತ್ತು ಅವಂದು ಅವ್ನು ಹೋದಂಗಿಲ್ಲ ಅಂತೀರಿ ಬೆಂಗ್ಳೂರು ಹೋಗ್ದೆ ಜಾಬ್ ನೋ
ಹಾ ಹಾ ಹಾ.
ಚಾರ ಎರಡ್ ವರ್ಷ ಜಾಬ್ ಮಾಡ್ದ ಮತ್ತ ಬಂದೆ ಡಿಗ್ರಿ ಫೈನಲ್ ಇಯರ್ ಈಗ. ಅವನ್ದು ಎಕ್ಸಾಮ್ ಇದೆ, ಲಾಸ್ಟ ಎಕ್ಸಾಮ್ ಇದೆ, ಒಂದ್ ಯಾವ್ ಮುಗತಿಥಿ ಇನೊಂದು ಮೂರ್ ನಾಲ್ಕ್ ಮತ್ತೆ ಮುಗಿತ ಬೆಂಗ್ಳೂರ್ ಹೋಗಿ ಸೆಟ್ಲ್ ಆಗ್ತ ಅನ್ಪೊಂಡೊಬ್ರು.
ಆಯೋ ನಿಜ ಹೇಳ್ಬೇಕಂದ್ರೆ ಈಗ ಓದ್ದವ್ರಗಿಂತ ಓದ್ದಲ್ಲಿ ಇರೋರಿಗೆ ಬೆಲೆ.
ಎಲ್ಲಿ ಬೆಲೆ ಮರ್ಯಾದಿಇಲ್ಲಗಿಲ್ಲ ಮನೆಯಲ್ಲಿ. ಮನೆಯ ಸ್ವಲ್ಪ ಕೂಡ ಮರ್ಯಾದಿನಂಗಿಲ್ಲ.
ಅಂದ್ರೆ ನಾನು ಹೇಳ್ತಾ ಇರೋದು ಓದ್ಬಿಟ್ಟು ಸುಮ್ಮನೆಮನೆಲ್ ಓದ್ದಲೆ ಸುಮನ್ನೇ ಮನೆಲ್ ಕುತ್ಕೊಳ್ಳದಲ್ಲ. ಏನಾದ್ರು ಮಾಡ ಇವಾಗ ಓದೋರ್ಗಿಂತ ಜಾಸ್ತಿ ಓದ್ದದೇ ಇರೋದೇ ಜಸ್ತಿ ದುಡಿತಿದಿದ್ದಾರೆ ಅಂದ್ರೆ ಬೇರೆ ಏನಾದ್ರು ಬ್ಯುಸಿನೆಸ್ಸು ಅದು ಇದು ಏನಾದ್ರು ಒಂದ್ ಮಾಡ್ಕೊಂಡ್ ಅವ್ರಿಗಿಂತ ಜಾಸ್ತಿ ಇವರೇ ದುಡಿತರೆ ನಾವ್ ಅಷ್ಟೆಲ್ಲಾ ಓದಿ ಬೆಳಿಗ್ ಹಿಂಗ್ ಸಂಜತನ ಕೆಲ್ಸ ಮಾಡಿ ತಿಂಗ್ಳಗ್ ದುಡಿಯೋದ್ನ ಕೆಲವರು ಎರಡ್ ದಿನದಲ್ಲೇ ದುಡ್ಕೊ್ ಬಿಡ್ತಾರೆ.
ಎಲ್ ದುಡಿತ ಆದ್ರೆ ನಿಮ್ ದುಡಿಯೋದು ಇರ್ತದಲ್ಲ ಅದೇ ಲೈಫ್ ನೀವು್ ಸಾಯತಂಕ ದುಡಿಬೋದು. ಈ ನಾವು ಈಗ ಅನ್ಕೊಂಡು ಟೆಂತ್ ಟೆಂತ್ ಫೇಲ್ ಆದ ದುಡಿಯೋ ಬೇಡಿ ಟೆಂತ್ ಪಾಸ್ ಆದಂದು ದುಡಿಯೋಬೇಡಿ. ಆ ಟೆಂತ್ ಪಾಸ್ ಆದ್ ದುಡ್ದ ಅಂದ್ರೆ ಸಾಯತಂಕ ದುಡಿತಾ ನೋಡನ್. ಟೆಂತ್ ಫೇಲ್ ಆದ ದುಡ್ದ ಅಂದ್ರೆ ಅವನ ಸಾಯತಂಕ ಕಷ್ಟ ದುಡತಾನ ನೋ ಹಂಗೆ ಅಂದ್ರೆ ಒಂದ ಜೀವನ ತಿನ್ನೋದ್ರಗ್ ಅಷ್ಟ ಹೋಗ್ತೇತಿ ನೀವ್ ನೀವ್ ದುಡದಂಗ್ ನೀವ ನಿಮ್ದ ಈಗ ಅನ್ಕೊಂಡ್ಡ್ತರ ಇಂತ ತಗೋಬೇಕ ನಿಮ್ಮ ಆಸೇ ಇತಾವಲ್ಲ ಅವೆಲ್ಲಾ ಈಡೇರ ನೀವು ಹಗೆ ನಿಮ್ ಜಾಬ್ ಹಂಗ ಇದ್ದೀಯ ಈಗ ನಿಮ್ ಅವ್ದಷ್ಟ್ದ ಈ ಜಾಬ್ ಅಂದ್ರೆ ಹದಿನೈದು ಸಾವಿರ ರೂಪಾಯಿ ಲಾಸ್ಟ್ ನಿಮ್ದ ಲಸಿದ್ ಮೇಲೆ ಆಗ್ತಿತ್ತಲ್ಲ ಜಾಬ್.
ಅದಕ್ಕೂನು ಎಷ್ಟ್ ಕಷ್ಟ ಪಾಡ್ಬೇಕೈಕ್ ಹೇಳ್ರಿ
ಹಾ ಕಷ್ಟ ಪಡ್ಬೇಕಲ್ಲ ಕಷ್ಟ ಕಷ್ಟ ಪಡ್ರೆ ಸುಖ ಪಡುದಲ್ಲ ಆಮೇಲೆ.
ಹೌದು ಅದು ನನ್ಗನ್ಸುತ್ತೆ ಒಂದೊಂದ್ಸ ಲಾಕ್ಡೌನ್ ಅಲ್ಲಿ ನಾನು ಯಾಕೆ ರೀಲ್ಸ್ ಮಾಡ್ಬಾರ್ದಾಗಿತ್ತು ಇಷ್ಟೊತ್ತಿಗೆ ಒಳ್ಳೇ ದುಡ್ಡ
ಹಾ ಹೌದಲ್ಲ ರೀಸ್ ಮಾಡಿದ್ರೆ ಅದೇ ಮುಖ ಹುಡುಗ್ಯಾರ್ದ ಮೇನ್ ಇಂಪಾರ್ಟೆಂಟ್ ಅವಡ್ದ ಏ ನಂತರ ಪೇಸ್.
ಹುಡ್ಗೂರ್ ಮಾಡಿದ್ ಫೇಮಸ್ ಆಗೋಗ್ತೀದ್ರೂ ಇವಾಗ ನೋಡಿ ವ
ಹುಡ್ಗುಡ ಹುಡುಗುರು ಯಾರ ಹುಡ್ಗ್ಯಾರು ಜಾಸ್ತಿ ಬೆಲೆ ಇಡ್ದಪ ಹುಡುಗು ಬೆಲೆನ ಇಲ್ಲಪ್ಪಾ
ಈ ವರುಣ ಸ್ಯಾಮ್ ಸಮಮೀರು ಶ್ರವಣ್ ಬ್ರೋ ಅವರೆೆಲ್ಲಾ ನೋಡಿ ಎಷ್ಟು ದುಡ್ ದುಡ್ಡು ಮಾಡ್ತಿದರೆ ಅದ್ರಲ್ಲಿ ಇವಾಗ ಅವ್ರು ಏನು ಅವ್ರಷ್ಟು ಓದಿಲ್ಲ
ಹಾ ಆದ್ರೆ ಅವ್ರ ಮನ್ಯಾಗ ಸಪೋರ್ಟ್ ಐತಿ ಅವ ಸಪೋರ್ಟ್ ನಮ್ಗೆ ಆಡಗಿಲ್ಲ ಸಪೋರ್ಟ್ ಮನೆಯಾಗ ಅವ್ರ ಮನೆಯ ಸೊಪೋರ್ಟ್ ಇದರುಕ್ಕ ಅವರು ಬೆಳಿತ ಇತರಲ್ಲಾಗ ನಿಮ್ಮ ಮನ ಸಪೋರ್ಟ್ ಇದ್ರೆ ನೀವು ಯೂಸ್ ಮಾಡ್ತಿದ್ರಿಲ್ಲ
ಹ್ಮ ನಮ್ಮ ಮನೇಲಿ ಏನ್ ಅಂತಿರ್ಲಿಲ್ಲ ಅನ್ಸುತ್ತೆ ಆದ್ರೆ ನನ್ಗೆ ಇಷ್ಟ ಇಲ್ಲ ಅವೆಲ್ಲಾ
ಇಷ್ಟ ನನಗೆ ಗೇಮ್ರ್ ಆಗ್ಬೇಕಂದ ಇಷ್ಟ ಇದಪ್ಪಾ ಆದ್ರ ಮನ ಸಪೋರ್ಟರ್ ಇಲ್ಲ ನಂಗೆ ಆಗಲ್ಲ ಸುಳ್ಳ ಅ ವೇಸ್ಟ್ ಅಂದ್ರೆ ನಂಗೆ ಗೇಮ್ ಆಡೋದು ಆಡಿದ್ರೆ ಬೈತರ್ಪ ನಂಗೆ ಮನ್ಯಾಗ ಅದೇ ನೋಡಿದ್ರೆ ನಾ ಗೇಮಿಂಗ ಯೂಟ್ಯೂಬ್ ತೆಗಿಬಹುದು ಅಂತಾರೆ ಹೆಂಗ್ ಸಪೋರ್ಟ್ ಮಾಡ್ತ ಗೇಮಿ್ ಬೇಕಂದ್ರ ಮತ್ ಬೆರೆದನ್ ಮಾಡಿ ನೀನ್ ಜಾಬ್ ಮಾಡಿ ಇಂತ ಮಾಡಿ ಸಪೋರ್ಟ್ ಮಾಡ್ತೇನ ಅಂತರೋಳಿ
ಹಾ
ಇಂಗ ಆದ್ರ ಮೇಲೆ ಸ್ವಲ್ಪ ಕೂಡ ಆಸೆನೇ ಇಲ್ಲ ಜಾಬ್ಗೆಲ್ಲ
ಇವ ನೋಡಿ ಎಸ್ ಎಂ ಆರ್ ಗೇಮಿಂಗ್ ಇಂದಾನೇ ಎಷ್ಟು ದುಡ್ ಮಾಡ
ಹಾ ಮತ್ ಜಿಟ್ಟಿ ಗಿಟಿ ಅಂತ ಗೇಮ್ ಮಾಡ್ತಾನಲ್ಲ ಅವನು
ಹ್ಮ್
ನನಗೆ ಅನ್ಕಟ್ಟು ಬೈಕ್ ಚಲೋ ಬೈಕ್ ತಗೊಂಡು ಇಡಿ ಪ್ರಪಂಚ ಅಡ್ಡಾಡ್ಬೇಕಂತ ಆಸೆಲ್ಪ
ಹೌದ ನನ್ಗೂ ರೈಡ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ರೋಡ್ ಟ್ರಿಪ್ ಅಂದ್ರೆ ತುಂಬಾ ಇಷ್ಟ ನಂಗೆ ಇಡೀ ಪ್ರಪಂಚ ಸುತ್ತಬೇಕು ಅಂತ ಇಷ್ಟ
ಹಗೆ ನಂಗ ಅಷ್ಟೇನೆ ಅದ್ರ ಬೈಕ್ಳ ಹೋಗ್ಬೇಕಂತರ ಬಾಳ್ ಆಸೇ ಇತಪ್ಪ ಹಂಗೆ ಈಗ ಮೊನ್ನೆ ಹೋದಗಾ ಟ್ರೈನ್ನಾಗ ಎಲ್ಲ ಹೋಗಿನಿಪ್ಪ ಈಗ ಬೈಕ್ ಹೋಗಬೇಕು ಅಂತ ಆಸೇ ಬೈಕ್ ಆತಿ ಟು ಹಂಡ್ರೆಡ್ ಸಿ ಸಿ ಆದ ನಮ್ಮಪ್ಪ ಬೈಕ್ನಾಗ ಹೋಗೋಕೆ ಇಷ್ಟನಾ ದುಡಿದ ತಕೊಂಡ ಬೈಕ್ ಅದು ಎಂತ ಬೈಕ್ ಅಂದ್ರೆ ಟಾಪ್ ಒನ್ ಬೈಕ್ ಇರಬೇಕು ಅಂದ್ರೆ ಬಿ ಎಮ್ ಡಬ್ಲ್ಯೂ ಎಸ್ ತಕೊಂತೀನಿಅಂತ ಬೈಕ್ ಅಂತ ಬೈಕ್ ಆಸೆಪ್ಪಾ ಅದೇ ನಮ್ಮ ಜೀವಆಗಿತ್ತುಪ್ಪಾ ಅದು
ಹಾ
ಅದಕ್ಕೆ ನಾನ್ ತಲೇಗಿರ್ ಅಂತಪ್ಪ ಏನ್ ಮಾಡಬೇಕು ಅಂತ ಹೇಳಿ
ಹ್ಮ್
ತಲಿ ಅದೇ ಓದ್ಬೇಕ ಅನ್ಸಂದತಿ ಅದು ಓದಾಕ್ ಮನ್ಸ ಆಗ್ತಿಲ್ಲ ಸ್ವಲ್ಪ ಕೂಡ
ಹೋಗಿಬಿಡಿ ನೀನ್ ಇಷ್ಟ ಇಲ್ಲ ಆದ್ಮೇಲೆ ಮಾಡಕ್ ಹೋಗ್ಬಾರ್ದು
ಇಷ್ಟ ಇಲ್ಲ ಆದ್ರೆ
ಹ್ಮ್
ಬೆಲೆನೇ ಇಲ್ಲ ಈಗ ಸ್ವಲ್ಪ ಕೂಡ ಈಗ ಅಕಸ್ಮಾತ್ ಈಗ ಅಂತಿರಲ್ಲ ಓದಂಗಿಲ್ಲ ಈಗ ಅಕಸ್ಮಾತ್ ನಮ್ ತಂದೆ ಪರಿಚಯಾ ಇದ್ದವನುಪಾ ಫ್ರೆಂಡ್ ಸ್ವಲ್ಪ ಲೆವೆಲ್ ಜಾಸ್ತಿ ಇದ್ದದ್ದು ಅವರ್ದು ನಿಮ್ಗ ಏನ್ ಮಾಡನಾನಿ ಅಂತ ಕೇಳಿದ್ರೆ ನಮ್ ತಂದೆ ಡಾಕ್ಟರ್ ಅಲ್ಲಾ ಕೇಳ್ದಾರ ನಮ್ ತಂದೆಗೆ ನಿಮ್ಮ ಮಗ ಏನ್ ಮಾಡ್ತಾನ ಇದ್ರೆ ಮನೆ ಖಾಲಿ ಕುೂತ್ಕೋ ಅಂತಲ್ಲ ಅಂತಿಯಲ್ಲ ಅಸ್ಸಯ್ಯ ಅವಾಗಲ್ವ ಅವ್ರಿಗೆ
ಹೌದೌದು ಹ್ಮ್ ಹ್ಮ್ ಹ್ಮ್
ಹಿಂಗ ಅವ್ ಇಂಜಿನಿಯರ್ ಓದ ಅಂತ ಆದ್ರೆ ಅವ್ರಿಗು ಒಂದ ಹೆಮ್ಮೆ ಆಕತಿತ್ತು
ಹೌದು
ಮತ್ತನ್ ಜಗ್ ಮಂದಿ ಕೇಳಿದಿದ್ದಾರೆ ನಮ್ ತಂದೆಗೆ ನಿಮ್ ಮಗ ಏನ್ ಮಾಡ್ತಾ ಅಂತೇಳಿ ಅವನ್ ಇಂಜಿನಿಯರ್ ಮುಗೀತ್ ಅಂದ್ರೆ ಅಷ್ಟ ಇಂಜಿನಿಯರ್ ಮುಗಿದ್ ಅಷ್ಟ ಅಂತರ್ಪ ಅವ್ರಿ
ಹ್ಮ
ಮುಂದೆ ಓದಂಗಲ್ವಾ ಅಂತ ಗೊತ್ತಿಲ್ಲ ಅವ್ನ್ ಏನ್ ಮಾಡ್ ಅಂತ ಅವ್ಗೂ ಬೇಜಾರ್ ಬ ನಂಗೆ ಅವ್ಗ ಹೋದಕ್ ಇಷ್ಟ ಅವ್ರಿಗೆ ನಮ್ ಮಗ ಓದ್ಬೇಕಂತ ಹೇಳಿ ಸ್ವಲ್ಪ ಕೂಡ ಇಷ್ಟ ಇಲ್ಲ ಓದೋದೆ
ಹಾ ಹಂಗೆ ಎಲ್ಲರಿಗೂ ಇಷ್ಟ ಇಲ್ಲ
ಹ್ಮ್ ಎಷ್ಟೊತ್ತೋತೀರಿ ನೀವು ಓದೋದೇ
ನೀ ಓನಮ್ಮಮ್ಮ
ಹ್ಮ್ ಏನಾಯ್ತು
ನೀನ್ ಮಾಡರ್ತೇಿತಾರ
ಏನಂದ್ರು
ಹ್ಮ ಏನ್ ಅದ ಏನ್ ಮಾಡ್ತಾ ಇದಿದ್ದೀನಿ ಅಂತ ಅಂದ್ರು
ಹ್ಮ ಹೌದು
ಎಷ್ಟ ಸಿಕ್ಕದಾ ನಿಮ್ಮ ಮಮ್ಮಿ ನಂದ್ರೆ
ಹಾ
ಸ್ಟಿಕ್ ಇದ್ದಾರೆ ಸ್ಟಿಕ್ ಹ ಬೈತಾರೆ ಆದ್ರೆ ಹುಡುಗ ಕೂಟ ಮಾತಾಡ್ರೆ ಅಂದ್ರೆ
ಹಾ ಬೈತಾರೆ ಜಾಸ್ತಿ ಮಾತಾಡಿದ್ರೆ
ಹ್ಮ್
ಸರಿ ಸರಿ ಮಾಡ್ತೀನಿ
ಹಾ